ಹಲೋ ಏನ್ ಮಾಡ್ಲತ್ತೀರಿ ಏನಿಲ್ಲ ರೀ ಕುಂತಿದೆ ಈ ಕೈಗೆ ಕಾಲೇಜ್ಕ್ ಹೋಗಿ ಬಂದಿದೆ
ಹೌದೇನಾ ಆಯ್ತು ಊಟ
ಹಾ ರಿ ಆಯ್ತು ಹ ನೀವ ಏನ್ ಮಾಡ್ಲತಿರಿ ನಮದ್ರಿ ಚಪಾತಿ ಖಾರ್ಬೇಳಿ ಅನ್ನ ಸಾರು
ಹ
ಹುಚ್ಚೇ
ಕಾರ್ ಬೆಳಿ ಮಾಡಿರೇನ್ ಇವತ್ತು
ಹಾ ರೀ
ಹು ಹು ಹು ಹೊಂಟಾಳ ಅಂತ ನಿಮ್ಮ ಅಕ್ಕ
ಇಲ್ಲ ರೀ ನಾಳೆ ಬರ್ತಾರಂತ
ಇಲ್ಲ ಇವತ್ತು ಹೀಗೆ ಹಚ್ಚಿದಲ್ಲ ಹಚ್ಚಿದಲ್ಲ ನಾ ನಿಮ್ಮಮ್ಮಿಗ ಸ ಮಮ್ಮಿಗ
ಆರಿ
ಅವ್ರ ಅಂದ್ರರು ಈಗ ಲೊಕೇಶನ್ ಕಳಸರ್ ಈಗ ಕರ್ಲಾಕ್ ಹೋದ್ ನಿಮ್ ಅಣ್ಣ ಕರಿಲಕ್
ಹಓ ನಮ್ಮ ಅಣ್ಣ ಹು ಹು
ಹು ಈಗ ಊಟ ಮಾಡ್ಕೊಂಡಿ
ಓಹ ಹಂಗಂದ ನಾವವು ಹೋಗ್ತಿದೇಲ್ಲಾರಿ ನಂಗ ಗೊತ್ತಿಲ್ಲ.
ಹು ನಾಳೇಗ ತೊ ಅಣ್ಣ ಇವತ್ತ ಒಂದ ದಿನ.
ಇರ್ತಿರ್ಬೇಕು
ಇರ್ತಾಳ ಹಾ ಇರ್ತಾಳೆ ಇವತ್ತ.
ಹು ಹು ಹು ಅದೇ ನಾಳೆಗೆ ಬಸ್ಅ ಟಿಕೆಟ್ ಬುಕ್ ಮಾಡ್ಯಾರನು.
ಹ್ಮ್ ಇವತ್ ಇರ್ತಾಳಂತ ಅಂತ ಹೋದ್ರ ಸಂಜಿಕದು ಹೋರಿ ಇಲ್ಲಾ ನಾಳಿಗರ ಹೋರಿ ಹೋರ್ ಇವ ಸಂಜಿಕಾ ಏನ್ ಮಾಡ್ತಿರಲ್ಲಿ.
ನಾಳೆ ಈಗ ಹೋಯ್ತೇವ್ರೀ ಹೋದ್ರ.
ಹು ಹು ಹು ಹ
ಕಣ್ಣ್ ಮೋಚಗೋರಿ
ಗ್ಲಿ ಇರ್ತಾಳ ಇವತ್ತೊಂದ ದಿನ. ಲತ್ತಿರು ಕೆ
ಹು ಇರ್ತಾರ ಇವತ್ತೊಂದಿನಾ
ಹು
ಹುಮತ್ತರಿ
ಏನಿಲ್ಲಪ್ಪಾ ಎಲ್ಲ
ಕಟ್ ಕಟ್ ಕೇಳಿ ಹೊಂಟ ಅದಕ್ಕ್ ಹೊಡ್ಯಾಕಾಣ್ತಿದಿಲ್ಲ ಹೇಳ ಹಾರಿ
ಎಷ್ಟ ಮಾತ್ ಹೇಳತಾರ ನಿಂಬಲ್ಲಿ.
ಹಾ ರೀ ಹಿಂಗೆ ಹೇಳ್ತಾರ ನಮ್ಮಲ್ಲಿ ಯಾವಾಗ ಬೀ. ಬಕ್ಕೂರ್ ಜನ ಹರ ಅಲರಿ ಆಕತ್ತಂಗಿರಿ ರು ಅಣ್ಣ ತಮ್ಮಂದಿರು ಜರ ಮಾತು ಬಕಾಳ ಹೇಳ್ತಾರಿ
ಅಕ್ಕಿ ಹಳ ನಿಮ್ಮ ಕಾಕರ ಮಗಳು.
ಹ್ಮ್ ಹಳರಿ ಇಲ್ಲಲ್ಲ ಕಾಲೇಜ್ ಅಡ್ಮಿಷನ್ ಮಾಡ್ಯಾಳ ಆಕೆ ನೋ ಈಗ.
ಹೂ
ಹ್ಮ್
ಇಕಡ ಇಕಡ ಅಕಿನ ಲೈಫ ಚಂಜ ಅಲಾತ.
ಹಾರಿ ಹಂಗೆ ರೀ
ಹ್ಮ ಏನ್ ಬಿ ಎ ಮಾಡಾಳ
ಎಲ್ಲಾರಿ ಆಡ್ಸ್ ಮಳ
ಹೇಗಿದೆ ಏಣ್ಣ ಟೆಂತ್ ಮುಗತಲ್ಲಾ ಮೊನ್ನೆ
ಹಾ ರೀ ನಂದು ಟೆಂತ್ ಮುಗೀತು
ದಿನಾ ಹೋಗೋದು ಬರೋದು ಮಾಡ್ತಾರ
ಹಾ ರೀ ಇಲ್ಲ ಸನ್ಯದಲ್ಲ ರೀ ಊರು ದಿನ ಹೋಗೋದು ಬರದ ಮಾಡ್ತಾ
ಎಲ್ಲದ ಕಾಲೇಜು
ಇಲ್ಲೆ ಸಮೀಪ ರೀ ಇಲ್ಲ ರೆ ಬೇರೆ ಕಾಲೇಜ್ ಮಾಡಡಕ್ಕೆ
ಅಂದ್ರೆ ಊರ್ ಪ ಬಾಜುಕ ನ
ಇಲ್ಲರ ಸನಿನೇ ಆಯ್ತು ನಮ್ ಕಾಲೇಜ್ ಬಲ್ಲದ ಖರ ಜರ ದೂರ ಆಯ್ತಂದ್ರೆ ಹೊಟ್ಟೆ
ಹೌದ ರೀ ಹ್ಮ ಹ್ಮ ಉಮನಪ್ಪಾ
ಹ್ಮ್ ಗೌರ್ಮೆಂಟ್ ಕಾಲೇಜ್ ಅದವರದು
ಅಂದ್ರೆ ಅಡ್ಮಿಷನ್ ಆಗ್ಯದ
ಹ್ಮ್ ತಕೆನು ಬೇಗರ ಹೋಗಲ್ ರ
ಹ್ಮ್
ಹ್ಮ ಯಾವಾಗಾರವು ಆರಕ್ಕೆ ಎರಡ್ ಮೂರ್ ದಿನ ಚುಟ್ಟಿ ಹೊಡ್ದಾವ ನಡೀತದಕಿ
ಇದು ರಿಸಲ್ಷನ್ ಬಂದದ
ಹ್ಮ್ದ ಚಂದ ಮಂದದ ಹೊಟ್ಟೆ
ಹೌದೇ ನ
ಹ್ಮ್್ಮ
ಅವ್ರ ಅಣ್ಣ ಏನ್ ಮಾಡ್ತಾನ ಅವನ್ ಕೆಲ್ಸ ಮಾಡ್ತಾನ ಏನ್ ಕಾಲೇಜ್ಗೆ ಹತಾನ
ಇಲ್ಲಾರೀ ಐ ಟಿ ಐ ಮಾಡನ್ ರೀ ಸೆಕೆಂಡ್ ಇಯರ್ ಏಣ ಈಗ
ಹೌದಾಯನಾ
ಹ್ಮ್
ಇನ್ನೊಬ್ಬ
ಇನ್ನೊಬ್ಬ ಈಗ ಟೆಂತ್ ಇದವ
ಹೌದು
ಅವ ಇಲ್ಲ ಹೋಯ್ತನ್ ಊರು ಬಾಗಿಲು ಹಾ ರೀ ತಂದಾರ ಇವತ್ ಹಾಕೊಂಡ್ ಭ ಬಂದಾರ ಉಪ್ಪನ್ಕಾಯಿ
ಕೈಯ ಹ
ಹ್ಮ್ ಆಕೆ ಹೊಯ್ತಾಳೇನ ಅಂತ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ಲು ಆಕೆ ಬರ್ಲಿಲ್ಲ
ಹಾ
ನಾಳಗ ಬರ್ತೀನಿ ಅಂದಳಂತ ನಮ್ಮಂಟಿ ಎಲ್ಲಾ ಅಡ್ಗೆ ಮಾಡಿ ಕೇಳಂತ
ಹೌದೌದು ಚಪಾತಿ ಈ ಆಮೇಲೆ ಹ ದಮ ಆಲೂ ಅಂದ್ರ ಗ್ರೇವಿ ಅಂದ್ರೆ ಏ ಕುರ್ಮಾ ಅಂದ್ರಿವಾ
ಹ್ಮ್
ಹಾ ಸಿದ್ದ ಉಳ್ಳತ್ತಿನ ಮಾ ಅಲ್ದಿ ಏನೋ ಮಾಡ್ಯಾರಂತ ಹ್ಮತ್ತ ಹಾ ಅಲೆ
ಹ್ಮ್
ಸಾರು
ಈಗಲ್ಲ ಮಾಡಿಕಬೇಕು ಅಂದ್ರೆ ಸಮಾಧಾನ ಆಯ್ತದ
ಕ್ಕೆ ಜೀವನೂ ಮಾಡ್ತಾರ ಹಂಗೆ ಬಾಯ್
ಇ ಇ ಹಾ
ಹ್ಮ್ ತುತ್ತ ಮಾಡಿ ಉಣ್ಸ್ ಲಕ್ಕಿ ತುತ್ತ ಮಾಡಿ ಉಣ್ಸ್ ಲಕ್ಕಿ ನೀ ರಡಿ ಆಗಕ್ಕೂ ಇಲ್ಲಿಂದ ಡಿ ಲಗದೆ ರಡೆಯ ಕೆ
ತಂದ್ರಿ ನೀವ ಮಾನ್ಕ ತನ್ಕ ಕೊಟ್ರ
ಹ್ಮ್
ತಂದ ಕೊಟ್ಟಾರ ಹ್ಮ್ ಆತಿದ್ದನ್ ರೀ ಅ ಹಾ ರೀ ತಂದ ಕೊಟ್ಟಾರ ಮನ್ ಅವ ಭ ಬಂದಲ್ರಿ ಆಂಟಿ ಮಗ ಭೀ ಹ್ಮ್ ಅವತ್ಂದಕಟ್ಟಿ ಹೋಗ್ಯಂದ್ರ ಇಲ್ಲೇ ಉಳ್ದೇನ್ ಮದ್ ನಿನ್ ಮದ್ ಏನು ಬಂದಿದ್ದು ನಾವು ಅಬಿ
ಆ ಉಪ್ಪಿನಕಾಯಿ ವಿಲ್ಲ ಬಂದಿಲ್ಲ ನೀ
ಹ್ಮ್ ಮತ್ತ ಅವ್ರ ಊರಾಗ ಏನೋ ಎಲ್ಲಾ ಕುಕ್ಕರ್ ಅದೆಲ್ಲ ಬಿಟ್ಟ ಬಂದಿರಂತಿಲ್ಲ ರೂಮ್ ಮಾಡುದ್ಮೇಲೆ ಮನಗ್ ಒಯ್ದಿದ್ದಿಲ್ಲ ಅಂತ ಮತ್ತ ಅವೆಲ್ಲಾ ಕುಕ್ಕರ್ ಇನ್ನ ಏನೇನೋ ಇದದು ಎಲ್ಲಾ ಕೊಟ್ ಕಳ್ಸಳೇನ ಅವ್ರವ
ಹೌದೇನೋ
ಹ್ಮ್ ಮಗ ಗಾಡಿ ಅಂದ್ರ ಸಾಕ ರೀ ಓಡೇ ಒಡ್ತಾನೆ
ಹ್ಮ ಮಾವಿನಾನ ತಿನ್ಕೋದ ಕುಂತೀನಿ ಈಗ ಮನಗಾಡ್ ತಿಂತಾನ ಅವನು
ಊರಿ ಇಲ್ಬಿ ಅಂಗೆ ಇಲ್ಲದ ಚಂದ್ ಮತ್ ಹೊಲ್ಲಾಗಿ ಎಂದವ್ರ
ಹಾ ಹಾ ಹ
ರುಚಿಯ ಅವ ರುಚಿಯ ಅವ್ರ ದೊಡ್ಡ ಮಮ್ಮಿಗೆ ಅದ ಸಕರೆ ಚಪಾತಿ ಮಾಡ್ಕೊಡು ಅಂತನ್ರಿ ಮತ್ತ ರೊಟ್ಟಿ ಮಾಡಿ ಕೊಟ್ಟು ಹೋದ್ರು
ಹ
ವಿಚಿತ್ರ ಉಂಡ್ತಾನ್ರೀ ಅವನು ಸಕ್ರೆ ಚಪಾತಿ ಅಂದ ಮಾಡ್ತಾಳ್ರಿ ಅದ್ರ ಸರಿ ಸಾರ್ ಹಚ್ಕೊಂತಲ್ತಾನಿ ಏನ್ ಈಗ ಏನ್ ಹಟ್ಟಿದಿ ಅಂತ ನಮ್ ಮಮ್ಮಿ ವಿಚಿತ್ರದ ಅದ ಸ್ವೀಟ್ ಇರ್ತದ್ರೀ ಹಾ ರೀ ಯನ್ನ ಪಕ್ಕಾ ಮಿರ್ಜಾಪುರು ನಮ್ಮ್ ಮೂರಿಗ್ ಸೆಟ್ ಆಯತ್ ನೋಡು ಅ ಕಂಡರನೆ
ಮಾಡ್ಕೊಡುನ ಮಾಡ್ಕೊಡು ಅನ್ಕೊತ
ಹ್ಮ್ ಹ್ಮ್ ನಮ್ಮಮ್ಮಿಗ ರೀ ಹಚ್ ಮಾತಾಡ್ತಾನ-
ಹೌದೇನು
ಕೊಡ್ರಿ ಅಂತ್ ಮಾಡ್ಕೊಡ್ರಿ ಮಾಡ್ಕೊಡ್ರಿ ಅಂತನ್ ಮತ್
ಸ್ಲೋ ಬರ್ತದಾ ಫಸ್ಟ್ ವಾಯ್ಸ್ ಆಮೇಲೆ ಜೋರ ಹಾಕೋತಯ್ತದ
ಹಾ
ಹ್ಮ್ ಈಗ ಮಾತಾ ಇದು ಮಾತ್ರತ್ರ ನನ್ಕರೆ ಮೋಟಿ ಮೋಟಿ ಅಂತ ನಿಿಂದ್ ಹೋದರ್ಲ ತಿನ್ ಮಗ
ಹ್ಮ್ ಆಯ್ತ್ು ಬರದ ನನಗೆ ಆ ಛೋಟೇ ಛೊಟೆಯನ್ ನ್ ಬರದು ಹ್ಮ್ ಹ್ಮ್ ಹ್ಮ್ ಹ್ಮ್ ಅಲ್ಲಿಂದ ಚೀರ್ಕೋತ್ ಬರ್ತಾನ ಹೊರಗಿಂದ ಗಾಡಿ ನಿಂದರ್ಸೋದು ಅಲ್ಲಿಂದ ಅವ ಬರ್ತಾನೆ ಮಿರ್ಜಪ್ಪ ಅ ಗಾಡಿ ಸೆಲೆಕ್
ನಡೆಸ್ತಾನ ಅವನು
ಅಯ್ಯ ಮನಯವ್ರ ಎಲ್ಲಾ ಕೂಡ್ಸ್ಕೊಂಡ್ ಹೋಯ್ತನ್ ಅಣ್ಣದವ್ರರಿಗೆಲ್ಲಾ
ನಾ ಅದೇ ಅಂದಿ ನಿ ಮೊನ್ನ ಬರ್ತದ ಅಂದನ್ ಮಗ ನಂಗ ಅ ನ ಹರ್ ಮಂದ ನೀ ನಂಗ ಕೂಡ್ಸ್ಕೊಂಡ್ ಹೋದ್ರೆ ನಿಂಗ ಬರ್ತದ ಹ್ಮ್ ಹ್ಮ್
ಸ್ಕೂಟಿ ಎಲ್ಲಾ ನಡೆಸ್ತನ್ ರೀ ಅವಿ
ನೀವ ನಂಗ ಕೂಡ್ಸ್ಕೊಂಡ್ ಹೋದ್ರಿ ನಾನ್ ನಂಬತಾ ಅಂತ ಅಂದ್ರ ಬ್ಯಾಡ್ ರಿ ಇನ್ನು ಮತ್ತ ಬಿಳಸ ಹಾಕ್ತಿರಿ ಎಂತಾ ನನಗೆ
ನಿಮಗೂ ಬರ್ತದ್ ರಿ ಸ್ಕೂಟಿ
ಇಲ್ವಾ ನನಗ ಇಷ್ಟ ಕಲಿಯಕ್ ಬರಲ್ಲ
ಹ್ಮಹ್ಮ್ ಹ್ಮ್
ನಿಂಗ ಬರಲ್ಲ ಏನ್
ನನಗ ಸೈಕಲ್ ಬರಲ್ಲ ರಿ ನಮ್ಮ ಅಣ್ಣ ಡೈರೆಕ್ಟ್ ನಂಗ ಗಾಡಿನೇ ಕಲಿಸಿದನೆ ರಿ
ಕಲಸತಾನ್ ಹ್
ಹೂ ರಿ ಯಾವಾಗ ಯಾವಾಗ ರ ಒಂದ್ ಸರಿ ಬಂದ ಅಂದ್ರ ಅಲ್ಲಿ ಕೋಡತನ್ ರಿ ಸೆಂಟರ್ದಾಗ ಸ್ವಲ್ಪ ಆದಿ ಅಲ್ಲಿ ಯಾರೂ ಬರಲ್ಲ
ಬರ್ತದ ನಿಂಗಾ
ಇಲ್ಲರೀ ನಾ ಖಾಲಿ ಎರಡ್ ಮೂರ ಸಲ್ ಹಿಂದ್ ಕೂಡ್ತನ್ ಮುಂದ್ ಕುಡ್ತೆ ಒಟ್ಟ ಸಣ್ಣ ಹುಡುಗ್ರ ಅಂಗ ಕೊಡಲ್ಲ ಅ ಅದು ನನಗ್ ಫೀಲ್ ಆಯ್ತದಕ ನಾನೇ ಗಾಡಿ ನಡೆಸಿದೆೆ ಅಂತೇಳಿ ಹಿಂಗಅದಿನಿ ರಿ ನಾನ್
ಈ ಕಣ್ಣ ಮುುಂದೆ ಬಂದಿ ಏನ್ ನನಗ ಗಾಡಿ ಮೇಲೆ ಕುಂತ ಕೆ
ಮ ಮತ್ತ ಎಲ್ಲಾ ಹೇಳತಿನಿ ರಿ ಹಿಂಗ ಹಿಂಗ್ ನಡಸಬೇಕು ಹಿಂಗ ಹಂಗ ಇಲ್ಲ ಇದು ಎಲ್ಲಾ ಹಾಕಬೇಕು ಅಂತನಿ ಹ್ಮ ಅದರದರ್ ಒಂದ ಕೂಡಿತಾರೆ ವಟ್ಟೆ
ಈ ಕಡೆ ಜಕ್ಕೋಬೇಕು
ಅದ ಒಂದ್ ಕಡೆ ಸಣ್ಣಾಗ ಇರ್ಲಕ್ ಹಂಗಗೆ ರೀ ಸೈಕಲ್ ಆಡ್ಲಕ್ ಬರ್ತಿದಿಲ್ರಿ ಒಂದ ಸಲಾ ನಮ್ಮ್ ಅತ್ತಿ ಮಗಳ ನಂಗ ಸೈಕಲ್ ಕಲಸಕ್ ಬಂದಿದಿಲ್ರರಿ ಕಲೀಲೆ ಕಲೀಲೆ ಅಂತಳ ರಿ ತಪ್ಪಂದ ಬಿದೋಗಿದ್ರ ಕೆಳಗ ಎಲ್ಲಾ ಕೈಯ ಎಲ್ಲಾ ಹೊಡೆದೈತ್ರಿ ಅವತ್ತ ಇಂದ ಸೈಕಲ್ ಮುಟ್ಟಿದಿಲ್ರಿ ಗೊತ್ತರಿ
ನೀ ಅಂತೇ ನಾ ಸೈಕಲ್ ಕಲಿ ಟೈಮ ಗೆ ನಮ್ಮ್ ಮನೆ ಹೆದರ್ ನೋಡಿರಬೇಕ ನೀ ರೋಡ್ ಅದ ಅಲ್ಲ ಅಲ್ಲಿ ಜೀಪಗಳು ನಿಂತಿರ್ತಾವ ಯಾವಾಗ್ ಬಿ ಹ ಕಲೆ ಟೈಮ್ ಗೆ ಸೀದ ಬಂದ ನಿಂತಿದ ಜಿಪಿ ಗೆ ಹೋಗಿ ಗುದ್ದೀನಿ ನಾ
ಹಂಗಾ ರಿ ಅವು ಸೈಕಲ್ ಗಾಡಿ ಕಲತ ಸೈಕಲ್ ಕಲತ್ರ್ ಕಂಪಲ ಸರಿ ಒಂದಸಲ ಎಲ್ಲರ ಎಲ್ಲರ ಬೀಳತೀವಿ
ಹ್ಮ್ ನಾನು ಕಲ್ತೀನ್ ನಾನು ಹೊಡಿತೀನ್ ಸೈಕಲ್ ಈಗ ನೆನಪ ಹೋಗೇತ್ ಬಿಡು ಮೊದಲ್ ನಾ ಬಿ ಹಾಡತಿದ್ದೆ
ಆಯ್ತು ಸೈಕಲ್ ಬಂದರ ಗಾಡಿ ಬಂದಂಗೆ ಸ್ಕೂಟಿ ಬಂದಂಗ
ಹ ಹಾ
ಮಾವ್ವಿನೂ ನಡಸ್ತಾಳ್ರಿ ಯಾಕೆ ಅ ನಾ ಮನ್ನೆ ಕಲ್ಸ್ತೇನ್ ಬಾ ಅಂತಲ್ಲತ್ತಲ್
ಹ್ಮ್ ಹ್ಮ್ ಹ್ಮ್ ಕಲಿ ನೀ ಬಿ ಅಂದರ
ಬರುತ್ತಾ
ಕಲಿ ನೀ ಬಿ
ಅವ್ರದ ಯಾರದೋ ಅಂಕಲದ ಇರತದ ರಿ
ಹಾ ನಂಗೂ ಅದೇನ್ ನೋಡು ಕಲಿಬೇಕಂದ್ರ ಸ್ಕೂಟಿ ಇರಲ್ಲ ಏನಿರಲ್ಲ ಯಾರ್ದು ಇಲ್ಲಿ
ಹಾ ಆಯ್ತು ತಗಾರ ಆಮೇಲೆ ನಸಲ್ರಿ
ಒಂದು ಹೇಳಿ
ಹಾ
ಬಾಯ್
ಬಾಯ್